ಹಲೋ
ಹೇಳು ಅವಾಗ್ ಏನ ಹೇಳ್ತಾ ಇದ್ರ ಸ್ನಾಕ್ಸ್ ಅಂತ
ಅಲ್ಲ ನಮ್ಮ ಆಸ್ಟ್ಲಲ್ಲಿ ಸ್ನಾಕ್ಸ್ಈ ತರ ಏನು ಕೊಡಲ್ಲಪ್ಪಾ ಅಂದೆ
ಹೌದಾ ನಂಬಲ್ಲಿ ಕೊಡ್ತಾರೆ ನಾನು ಶುಕ್ರವಾರ್ಗೊಮ್ಮೆ ಅಷ್ಟೇ
ಏನು ಸ್ನ್ಯಕ್ಸ್ ಚೂಡೋಣ
ಹ್ಮ
ಚೆನ್ನಾಗ್ ಮಾಡ್ತಿರ್ಬೇಕಲ್ಲಾ
ಚೆನ್ನಾಗಿ ಯಾವ ತಾರ ಅಂದ್ರೆ ಇವಾಗ ವಿಡಿಯೋ ಕಾಲ್ ಹಾಕ್ತಿದ್ದೆ ನಾನು
ಹಾ ಹಾ
ತೋರಿಸ್ತಿದೆ ಯಾವ್ ತರ ಇದೆ ಅಂದಿ
ಓಹೋ ಇಲ್ಲಿ ಮಾಡ್ತಾರೆ ಪಕ್ದಸ್ಲಲ್ಲಿ ಆದ್ರೆ ಯಾರು ಪರಿಚಯಲ್ಲ ನಮ್ಗೆ ಯಾರಕನ ರ ಎಾಮಪರ್ಸಲ್ಲಿ ಮನ ಹೌದಾ
ಅಂದ್ರೆ ನೀವು್ ನಿಮ್ ಅಷ್ಟ್ರಲ್ ಪಕ್ಕದಲ್ಲಿ ಇದ ನ ಮನೆರಟಿ.
ನಮ್ ಮಷ್ಟ ಹಿಂದ್ ಕಡೆನೆ ಇದೆ ಅದು
ಹ್ಮ್
ಹ್ಮ್ ಅಷ್ಟೇ ಒಂದ ಕಂಪೌಂಡ್ ಇದ ಕಂಪೌಂಡ್ಡ್ರ ಅವ್ರ ಅಷ್ಟಲಿ ಇಂದ್ಗಡೆ
ಅಂದ್ರೆ ಯಾರು ಇಲ್ವಾ ನಿಮ್ ಫ್ರಂಡ್ಸ್ ಅಲ್ಲಿ
ನನ್ಗಿಲ್ಲಪ್ಪಾ ಒಳ್ಳು ಯಾರ್ಯಾರು ಒಬ್ಬನಗಿದ್ದ ಅವ್ನು ಊರ್ಗ್ ಹೋಗವನ
ಹ್ಮ್
ಹ್ಮ್ ಮತ್ತೆ ನಮ್ಗೆ ಯಾರು ಎಲ್ಲ.
ನಾ್ ಮೊನ್ನೆ ಒಂದ್ ನಮ್ ಫ್ರೆಂಡಿಗೆ ಗೊತ್ತಲ್ಲ ಎಲ್ಲಿಂಗ ಹೌನು ಮತ್ತೆ ಹರಿಶಾ ಅಂತ ಹ್ಮ್ ಶುಕ್ರವಾರ್ಗೊಂಡ್ತೀರಲ್ಲ ಇಲ್ಲಿ ನಾನೇ ಇಲ್ಲಿಂದ ಒಂದ ಪ್ಲಸ್ಟಿಕ್ಲ್ ಒಂದು ವಿಷಿ ಒಂದೊಂದ್ ಕಡೆ ಕುಂತ್ಕೊಂಡ ತಿಂತಿದೀವಿ ಎಲ್ರು
ಆ ಕಡೆ ಹೊರಗಡೆ ಹೋಗ್ತದ್ರ ನಿಮ್ಮ ಅಲಿ ಮೆ ನಡೋದಲ್ವಾ ಆತಾ
ಇಲ್ಲ ಅ ಜನ ಜಾಸ್ತಿ ಜನ ಬಂದ್ರೆ ಮತ್ತೆ ಒಡನ್ ಏನ ಅಂತ ಅಂದಗಷಿ
ಹಾ ನೀನ್ ಹೊರಗಡೆ ಹೋಗಿದ್ದ.
ನಾನೇ ಹೊರಗಡೆ ಒಂದು ಪ್ಲಾಸ್ಟಿಕ್ಲ್ಲಿ ಹಾಕೊಂಡು ತಂತೀವಿ ಎಲ್ರು
ಹ ಹ
ಹ್ಮ್ ಅ್ರೆ ಅವ್ರ ಬಳಿ ಚಿಕನ್ ಮಾಡಿದಾಗ ನಾವಾಗ ಅಲ್ಲಿಟ್ಟ ಊಟ ಮಾಡೋದು ನಂಬಲ್ಲಿ ಚಿಕನ್ ಮಾಡ್ ಅವ್ ಬ ಇ ಊಟ ಮಾಡೋದು.
ಹ್ಮ್ ಅದೇ ಕಾಮನ್ ಬಿಡಿ ಎಲ್ಲಾದ್ರುೂ
ಅವ್ರ್ದ ಅಂದ್ರೆ ರಲ್ ಬೇರೆ ಅಲ್ಲ ಅವ್ರರು ನಿಮ್ದ್ ರಲ್ ಬೇರೆಲ್ವಾ ನಮ್ದ ರೂಲ್ಸ್ ಬೇ ಅಲ್ವಾ ಅ ಈತರ
ಏನ್ ರೋಲ್ಸ
ಅಂದ್ರೆ ನಿಮ್ಲ್ಲಿ ಬುಧವಾರ ಚಿಕನ್ ಆಗ್ತಾರವಲ್ಲೇ ಬುಧವಾರ ನಂಬಲ್ಲಿ ಆ ತರ ಏನಿಲ್ಲ ಅಂದ್ರೆ ಒಂದನೇ ತಾರೀಕು ಚಿಕನ್ನು ಮತ್ತೆ ಹದ್ೈದೇ ತಾರೀಕು ಚಿಕನ್ನು
ಅಂದ್ರೆ ತಿಂಗಳಲ್ಲೇ ಆಡ್ಸರ್ತಿ
ನಾ ಎರಡು ತಾರತ
ಹ್ಮ ಹ್ಮ ಮತ್ತ ಹದ್ನೇ ತಾರೀಕ ಅಂದ್ಮೇಲೆ ಮತ್ತೆ ಒಂದ್ನೇ ತಾರೀಕಾ ಒಮ್ಮೆ
ಹಾ ಹದಿನೈದು ತಾರೀು ಮತ್ತೆ ಒಂದನೇ ತಾರೀಕು.
ಎಷ್ಟ ಗ್ರಾಮು
ನಮ ಬಲ್ಲಿಿ
ನಂಬಲ್ಲಿ ವಾರಪೂರ್ತಿ ನೂರು ಗ್ರಾಮ
ಹೌದಾ ಇಲ್ಲ ಏನ ನಮ್ ನಮ್ ನಮ್ ಫ್ರೆಂಡ್ ಹೇಳಿದ್ದ ಅಂದ್ರೆ ಒಂದ್ ವಾರ ಅಂದ್ರೆ ಬರಿ ಸಾಂಬಾರ್ ಮಾಡ್ತಾರಂತೆ ಒಂದು ವಾರ ಚಿಕನ್ ಕೊಡ್ತಾರಂತೆ ಹೌದಾ
ನಮ್ಮ ಹಾಸ್ಟೆಲಲ್ಲಿ ಹಂಗಿಲ್ಲಪ್ಪಾ
ಹ್ಮ್
ನಮ್ಮ್ಸಲ್ಲಿ ಚಿಕನ್ ಕೊಡ್ತಾರೆ ಸಾಂಬಾರ್ ಕೊಡ್ತಾರ
ಹೌದಾ ಇಲ್ಲ ಹೇಳ್ದ ಈ ತರ ಹೇಳ್ದ ನಂಗೆ ಒಂದ್ ನಾನು ಹೋಗಿದ್ದೆ ಒಂದ್ ಎರಡ್ ಸತಿ ಊಟಕ
ಅಲ್ಲೇ ಎಲ್ಲಲ್ ಹೆಂಗ ಹತ್ರ ಕೊಡದರ್ ಆ ತರ
ಹ್ಮ್ ಎಲ್ಲಿಂಗಗೆ ಆಷ್ಟಲ
ನಮ್ಮ ಹತ್ರ ಹಂಗಿಲ್ಲ ಅಂದ್ರೆ ಬುಧವಾರ್ಕ ಪಿಕ್ಸು ನೂರ್ ಗ್ರಾಮ್
ಇಲ್ಲ ಬುಧವಾರಗೊಮ್ಮ ಅಲ್ಲಿ ಮಟ್ಟೆ ಕೊಡ್ತಾರೆ ಎರಡೆರಡು ಅಷ್ಟೇ ಅಂಡ ಕಡೆ ಅಂತಾರಲ್ಲ
ಬದ್ನಾನ್ ಹ ಅಂಡಕರಿ ನಮ್ಗೆ ಶುಕ್ರವಾರ ಅಲ್ಲ ಗುರುವಾರ
ಹೌದಲ್ಲ ನಮ್ಮ ಅಂಡಾ ಕಡಿ ಮಾಡ್ತಾರೆ
ಹ ಹಾ
ಹ್ಮ್
ಅಂದ್ರೆ ಇಲ್ಲಿ ವಾಡನೆ ಅಂತಾರ ನಿಮ್ಗೆ ಅವ್ರು ನಿಮ ಇದೇನ ನಿಮ ತರ ನಿಮ್ ಕಷ್ಟ ಅವ್ರು
ಮೇಲೆಲ್ಲ ಬೇರೆ ಕಾಷ್ಟ ಅವ್ರು
ಹಂಗ
ಹ್ಮ್
ಹ್ಮ್ ಹ್ಮ್ ಅದೇ ಅನ್ಕೊಂಡೆ ನಿಮ್ ಮನಾರಿಟ ಅ್ರ ಎಲ್ಲುಮ ಕಷ್ಟ ಇರ್ಬೋದು ನ ಅನ್ಕೊಂಡೆ
ಡಿಪಾರ್ಟ್ಮೆಂಟ್ ಅಂದ್ರೆನ್ ಯಾವ್ ಯಾವ ಹುದ್ದೆ ಆದ್ರೇನು ಎಲ್ರು ಬರರೆ ಇವ್ರೇ ಅಂತ ಬರೋಂಗಿಲ್ಲ ರೋಲ್
ಅಲ್ಲಾ ರೂಲ್ಸ್ ಅಂತೆಲ್ಲಾ ಇರ್ಬೋದೇನ ಅನ್ಕೊಂಡೆ
ಹ್ಮ ಹ್ಮ
ಹಾ ಹಾ
ಆತರ ಏನಿಲ್ಲ
ಹಾ ಹಾ
ಹ್ಮ್
ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಏನಿದೆವಾ ತೋಟ ನಿಮ್ಗ
ಎಿಂದ ನೋಡಿಲ್ಲವ ನೋಡ್ಬೇಕು
ನೀವ್ ಮನೆ ಪೀಸ್ ಎಲ್ಲ ಹಾಕಿದ್ರಿ
ಎರಡು ಗಂಟೆ ಊಟ ಮಾಡಬೇಕು
ಹಲೋ
ಹಲೋ
ಅದೇ ಪಿ ಸಿ ಎಲ್ಲಿ ಹಾಕಿದ್ರ ಅ ಅಪ್ಲಿಕೇಶನ್
ನಾವು ಪಿಚ ನೀ ಅ ನೀವು ಆಲ ಮಾಡಾ
ನಾನ್ ಮಾಡಿನಪ್ಪಾ ಮೊನ್ನೆ
ಯಾವ ಡಿಸ್ಟ್ರಿಕ್
ನಾನ್ ಬೆಂಗಗಳೂರು
ಬೇರೆ ಕಡೆ ಹಗುದಾನೆ ಬೇರೆ ಕಡೆ ಕೊಡುಗೋದ ಹಾಕುತ್ತಾನೆ
ಹ್ಮ್ ಎಲ್ಲ ಪೋಸ್ಟ್ ಎಲ್ಲಾ ಜಾಸ್ತಿ ಇತ್ತಲ್ಲಾ
ಹ
ಅದಕ್ಕೆ ಅಲ್ಲೇ ಆಾಕ್ಬಿಟ್ಟೆ ಅಂದ್ರೆ ಎಕ್ಸಾಮ್ ಸೆಂಟ್ರ ಬೇರೆ ಕಡೆ ವಲ್ಲ ಎಲ್ಲಾದರು
ಬೇರೆ ಕಡೆನು ಬಿಡೋದು ಅಂದ್ರೆ ಇವಾಗ ಎಲ್ಲರು ಅಲ್ಲಲ್ಲಿ ಹಾಕೋದು ಜಾಸ್ತಿ ಪೋಸ್ಟ್ ಇದೆ ಅಲ್ಲೇ ಹಾಕೋದು ಇಲ್ಲಿ ಯಾರು ಹಾಕಲ್ಲ
ಹೌದಲ
ಹ್ಮ್
ಒಂದ್ ನೀನ್ ಎಲ್ಲ ಆಗ್ತ ಕೊಡಗ ಹಾಕಿದೆ
ನಾನು ಒಂದು ಬೀದಾರ್ ಹಾಕಿದ್ದೀನಿ ಬೀದಾರ್
ಬೇದಾರ ಅಲ್ಲಿ ಕಡಿಮೆ ಆಯ್ತ ಪೋಸ್ಟ್ ಎಷ್ಟಾಯತು ನಿಮ ಪೋಸ್ಟಿಗೆ
ಒಂದು ನಾಲ್ಕ್ ಪೋಸ್ಟ್ ಇದೇಲ್ಲಿ
ನಾಲ್ಕಾ
ಹ್ಮ್
ಹಓ ಹೋ
ಹ್ಮ್ ಮತ್ತಲ್ಲಾ ಇನ್ನೊಂದು ಬೆಂಗ್ ಸಿಟಿಾಕಿದ್ದನಿ
ಹೆಚ್ ಗೆ ನಾಚ್ ಕೆ ಎರಡು ಹಾಕಿದ
ಹಾ ಎರಡು ನೀನು
ನಾನ ಒಂದೇ ಆಗ್ಬಿಟ್ಟೆ
ಯಾಕೆ ಎರಡು ಆಕಿರ್ಬೋ ನೀನು
ಹ್ಮ್ ಇಲ್ಲ ಯಾಕ ಬೇಡ ಅನ್ನಷ್ಟ ಅಂದ್ರೆ ಎಕ್ಸಾಮ ಏನು ಒಂದೇ ದಿನ ಇರುತ್ತ ಅಂತಲ್ಲ ಹೆಂಗಗದು
ನಾ ವಂದೇನು ಎಲ್ಲೋರುಗ
ಮದ್ ಎಚ್ ಕೆ ನಾನ್ ಎಚ್ ಕೆ ಎರಡು ಅ್ರ ಅದ ಕಾಲಜಲ್ಲೇ ಇ ಈಗ ಎಕ್ಸಾಮ್ ಬರಕಕ್ ಹೋಗಿರ್ತವಲ್ಲ
ಹೆಚ್ಗೆ ಎರಡು ಇರಲ್ಲ ಒಂದ ದಿನ ಇರಲ್ಲ ಪೇಪರ್
ಒಂಜೆ ದಿನ ಅಂದ್ರಪ್ಪಾ
ಏನಪ್ಪಾ ನನಗ ಗೊತ್ತಿಲ್ಲ ಮಾಹಿತಿ ಅ್ರ ಬಗ್ಗೆ
ನಾನು ಕಂಪೂಟರ್ ಸೆಂ್ರಲ್ ಕೇಳ್ದ ಎಕ್ಸಾಮ ಯಾವಾಗ ಇರುತ್ತ ಗ್ಯಾಪ್ ಇರುತ್ತ ಅಂತ ಕ ಗ್ಯಾ ಇದ್ರೆ ಆಗ್ತೆ ನಾನು ಎರಡು ದಿನ ಮೂರು ದಿನ ಗ್ಯಾಪ್ ಪ್ಪದ್ರೆ
ಹ್ಮ್
ಒಂದೇ ದಿನ ಇರುತ್ತಂತ ಅಂದ್ರು ಏನೋ ಅಷ್ಟೊಂದ ಗೊತ್ತಿಲ್ಲ ಅಂದ್ರೆ ಒಂದ ದಿನ ಹೆಂಗ ಇಡ್ತಾರೆ ಹೇಳೆ ಹ
ಒಂದ ಇಂತ ಮುಂದೆ ಇರುತ್ತಪ್ಪಾ ಹಂಗಗೆಂಗು
ಏನೋ ಹೋಗ್ಲಿ ಬೇಡ ಇದಂದ ನೋಡಣ ನಾನ್ ಟ್ರೈ ಮಾಡಿ ನನ್ ಸಿಸ್ಟರ್ದಾಕಿದಿನಿ ಅವ ನಾನ್ ಹೆಜಕ ಬಂತು
ಹ್ಮ್
ನಂದು ಅಚ್ಿಕೆ ಹಾಕಿದೀನಿ ಅಷ್ಟೇ
ಹಾು ನೀನ್ ಹೆಚ್ಿಗೆ ಹಾಕ್ಾನ ನಾ ಹೆಜಕಿ
ಬೇಡ ಬೇಡ
ಯಕ್ಕ
ಹ್ಮ್ ಬೇಣಪ್ಪಾ ನಾನ್ ಹೊದಕೊಂಡಿಲ್ಲ ಸುಮ್ನೆ ಏನಕಂತ ಬಿಟ್ಟೆ
ಹೌ ಎಕ್ಸಾಮ್ ಬ್ರ ಅನುಭವ ಆಗುತ್ತ ಯಾವ ತರ ಕ್ವಶಷನ್ ಬರ್ತ ಯ ತರ
ಆಗತ್ತೆ ಆಗತ್ತೆ ನಾನೇ ಇದಂದ್ ಸರ್ತಿ ಹೋಗ್ಲಿ ನೆಕ್ಸ್ಟ್ ಟೈ್ ಟ್ರೈ ಮಾಡೋಣ ಬರೆ ಅಂತ ಬಿಟ್ಟೆ ಹ
ಇಲ್ಲ ಹಾಕಿದ್ರೆ ಏನಾಗತದ ಏನು ಇದು ಇಲ್ವಾ ದುಡ್ಡಿ ಇರಲ್ವಾ
ಹ್ಮ್ ಇಲ್ಲ ದೊಡ್ಡ ಏನಾಯಯ್ತು
ಬತ
ನಾ ಅದಕ ಬಿಟ್ಟ ಅಂದ್ರೆ ಅದೇ ಎಕ್ಸಾಮ್ ಮುಂದೆ ದಿನ ಆಗತ್ತ ಅಂದ್ರಲ್ಲ
ಇಲ್ಲ ಇಲ್ಲ ಇಲ್ಲ ನಮ್ದು ಅಂದ್ರೆ ಕಲ್ಯಾಣ ಕರ್ನಾಟಕ ಒಂದಿನ ಇರುತ್ತೆ ಅವ್ರದ್ದ ಬೇ ಕಡೆಗೆ ಇರುತ್ತೆ ಮತ್ತೆ ಕಲ್ಯಾಣಿಥರ
ಅದ್ರೆ ಮೆನ್ಷನ್ ಮಾಡಿದಾರಾ ಡೇಟ್ ಅಂದ್ರೆ ಡೇಟಿಗೆ ಅನೌನ್ಸ್ ಮಾಡೋ್ರಲ್ಲಾ
ಅದೇ ಮುಂದಾಗೋದೇನ ಮುಂದ ಹೋಗೋ ಚಾನ್ಸ್ ಅದ
ಅದೇ ಹೋಗ್ಬಹದು ಇವಾಗ ಹೆಂಗಿದ್ರೆ ಆಯಕವ್ರಲ್ಲ ಮನ್್ಗಡೆ
ಹ್ಮ್ ಮು ಚಟ
ಹ್ಮ್ ಹ್ಮ್
ಹ್ಮ್ ಎರಡು ಅಪ್ಲೈ ಮಾಡ್ಬೇಕಿತ್ತು ನನ್ ಜಾಬು ಬಿಟ್ಟಿ ಸುಮ್ಮನೆ ಬಿಟ್ಟಿದ
ನೋಡಣ ಇವಾಗ ಟೈ್ ಇಲ್ಲಾಕಕ್ ಅದಕ್ಕೇನು
ಆಾಕ್ ಮತ್ತೆ ಇವದಿದ್ರೆ ಫನಲ್ಲಿ ಹಾಕಿದೆ ಎಲ್ಲಿ ಹೇಗಿದ್ದ ನಾನು
ಹೊರಗಡೆ ಹಾಕಿದ್ದೇನೆ ನೀನು
ಫೋಲ್ಲಿ ಹಾಕಿದ್ ನಾವು
ಆಲ ಆಯ್ತಾ
ಹ್ಮ್
ಹ್ಮ ಹ್ಮ ಅಂದ್ರೆ ಡಿ ಡಿ ಎಲ್ಲಾ ಅಂದ್ರೆ ಫೋಟೋದೆಲ್ಲಾ ಹೆಂಗ ಹಾಕಿದ್ರಿ
ಫೋನ್ ಅಲ್ಲ ಕೆ ಬಿ ಕನ್ವರ್ಟ್ ಮಾಡ ಹಾಕಿದವಿ
ಹೌದಾ ಹ
ಹ್ಮ್
ಹ್ಮ ಹ್ಮ್ ಅ್ರೆ ಸಿಗ್ನೇಚ ಎಲ್ಲ ಕೆಿಬಿ ಕನ್ೋರ್ಟ್ ಮಾಡಿ ಅಲ್ಲಿ ಹಾಕಿದ್ರ
ಹ್ಮ್ ಅಲ್ಲೇ ಕಾಣ ಸುಮ್ನೆ ಹೊರಗಡೆ ಹೋದ್ರೆ ಮತ್ತೆ ಅವ್ರು ಎರ್ಡುನೂರ್ ಇನ್ನೂರು ಕೊಡು ಬ್ಣವರು ಕೊಡುವಂತ ಆಥರ
ಹ ಹ್ಮ ಇಲ್ಲ ನೂರು ರೂಪಾಯಿ
ಹಾೂಪಾಯಿ ಅ್ರೆ ಸುನೆ ನೂಪಿ ಅ್ರ ೋಲ್ಲಿ ಹಾಕೋ ಎಡ್ ಪೋಸ್ ಅಂದ್ರ ಎಡ್ೂಪಾಯ ಲಾಸ್ ಅಲ್ವಾ
ಹ್ಮ ಹೌದೌದು
ಹ್ಮ್
ನೆ ಬಿಡಿ ಹಾಕಿದೆ ಇವಾಗ
ಹ್ಮ್ ಆಯ್ತು ಇವತ್ ಲಾಸ್ಟ್ ಡೇಟ್ ಇದೆ ನೋಡು ಆಯ್ತು
ಇಲ್ನಾ ಡೇಟ್ ಕೊಟ್ಟವ್ರ
ಹೌದಾ ಎಷ್ಟನೇ ತಾರೀ ತು ಆ
ಎಂಟು ಎಂಟು ತಾರೀಕ ತನ ಕೊಟ್ಟವ್ರೀ ಡೇಟ್
ರಂಡಂದರಿತಾನಕ್ಕ ಹ್ಮ್ ಹ ಹಕು ವಿಚಾರ ಮಾಡಕಕ್ ಹೋಗಬೋಡ ಒ ಅಂತ ಅದ ಬರ ಗೊತ್ತ ಗತ್ತಾಗುತ್ತೆ ನಿಮ ಯಾವ ತರಓದ್ಕೆ ಯ್ರಲ್ಲ ಅ ಎಲ್ಲ ಗೊತ್ತಾಗುತ್ತೆ
ಹ್ಮ್ ಹ್ಮ
ಹ್ಮ್
ಹ್ಮ್ಮ
ಮತ್ತೆ ಸಿ ಆರ್ ಡಿ ಆರ್ ಹಾಕಿದ್ಯಾಾ
ಹೋದಕ್ಕ ಇಲ್ಲ ನೀವು
ಆಗ್ಬೇಕು ದುಡ್ಡಿ ಇಲ್ಲಾ ಆಗ್ಬೇಕು ನಾಯ್ ನಡ್ದ
ಅದಕ್ಕೆ ಫೀಸ್ ದೋ ಡಡಿ ಅದಕಣ
ಹ ಅದಕ್ಕು ಐನೂರ ್ಪ್ಪಾ
ಎಸ್ಸ ಕಾಶ್ಗ ಐದನೂರಾ ಏ
ಹ ಕ್ಯಾಟಗರಿ ಒನ್ ಕ್ಯಾಟಗರಿ ಒನ್ ಎಚ್ ಿ ಎಚ್ಿಗೆ ಐನೂರ ಇದೆ ಮತ್ತೆ ಅದರ್ಸ್ವ್ರರಿಗೆಿಗೆ ಏಳ್ನೂರ ಐವತ್ತು
್ ಜೋಳೋಾರ ಯ್ ಬರ್ತಾಏ
ಇಲ್ಲ ನಂ್ಫ ಒಂದ ಬರುತ್ತೆ ಕಡೆಗಡೆ ಪ್ರಶ
ಅಂದ್ರೆ ಐನೂರು
ಹ್ಮ್ ಐನೂರು
ಹ ಹಾ
ಹ್ಮ್
ಇದ್ರಲ್ಲಿ ಹೆಚ್ಿಕ ನಾನನ್ ಹೆಚ್ಕ ಬಿಟ್ರಾ
ಹಾ ಎರಡು ಕೊೋಸ್ಬಿಟ್ಟ ಇದರಲ್ಲಿ ಅ ನಾನು ಅದಕ್ಕೆನೆ
ಹ ಹ ಹ ಹ ಈ ಟೆಂತ್ ಮೇಲೆ ಏನೇನೋ ಬಿಟ್ಟಾರ ಅಲ್ಲ ಹಾಕ್ಬೇಕಲ್ಲ ಒಂದು್ ಡರೆಕ್ಟ್ ನೇಮಕಾತಿ ಇದ್ದಲ್ಲಾ
ಲವ್ ಮ್ಯಾಟ್ರ.
ಬುಟ್ಟಾರ ಒಂದಷ್ಟು ಬೇಕಾದ ಪೋಸ್ಟ್ ಆಗ್ತಿರೋ ನೋಡ್ ವಾಟ್ಸ್ ಆಪ್ ಅಲ್ಲಿ.
ಹಾಕಿರ್ ನೋಡ್ತೀನಿ ನಾನು.
ಹ್ಮ್ ಹ್ಮ್ ಸರಿ ತೊಗೊಳಿ ನಾನ್ ಮಾಡ್ತೇನ ಆಮೇಲೆ.
ಹ್ಮ್ ಮಾಡ್ತರಾ ಯಾವ ನೆಕ್ಟು.
ಹ್ಮ್ ಬಾಯ್.
ಹಾ.